ಅಮ್ಮ ಇದ್ದರರಿ
ಹಲೋ ಹಲೋ ಹಲೋ
ಆರಾಮ್ದಾರೀ ಹಾ ಹೆಣ್ರು ಮಕ್ಕಳ ಆರಾಮ ಹೆಣ್ರು ಮಕ್ಕಳಮಾಡಾರ್ರ ಹೆಣ್ರು ಮಕ್ಕಳು ಆರಾಮ ರಿ ಕೇಳ್ಸ್ದಿಲ್ರಿ ಕೆಲ್ಸ
ಕೇಳಸ್ತರಿ ಊಟ ಐತ್ರಿ
ಆಯ್ತ ನಿಂಬುದ್ರಿ
ಐತ್ರಿ ನಾಮದನ
ಆಯ್ತಾಯ್ತ್ರಿ ಹಂಗಾದದ್ರ ಹೆಂಗ್ ನಡದವ್ರಿ ನಿಮೂರ್ ಕಡೆಮಳಗ
ಈ ಶದಿಪ್ ಇದೆ ಹೆಂಗಗೆವ ನೋಡ್ರಿ
ಹ್ಮ್ ಆ ಕಲ್ಯ ಅವರ್ ಸಿಕ್ಕಾರ್ರಿ
ಸಿಕ್ಕಲ್ತ್ರಿ ನಿಮ್ಮ ಆ ಕಡಿ ಸಿಕ್ಕ್ರ ಕೊಡ ಸ್ವಪ ಕೆಳ್ಕಡರಿ
ಸಿಗನ ಹೋಲ್ರಿ ಯಾರೀ
ಸಿಗವಲ್ರಿ ಮನವರಲ್ಲಾರ ರೀ ಅರಾಮರಿ ನಿಮ್ಮಣ್ಣ ಅವರು
ಆರಾಮ್ರಿ
ಆಯ್ತ ಆಯ್ತು ಹಂಗಾದ್ರ ನೀವ್ರ ಆರಾಮ ಇದಾರೆ
ಹ್ಮ ಊಟ ಯತ್ರಿ
ಆಯ್ತ್ರಿ ನಿಮದ್ರಿ ಮಳಕ ಗಿಳಕಿ ಅಷ್ಟ ಅವ್ರಿ
ಅರೆ
ಆ ನಿಮ್ಮ್ರ್ ಕಡೆಗೆ ಹೆಂಗ್ ನಡತ್ ಆಯ್ತಿ ಮಳಕಾವ
ಹ ಹಂಗಗೆವರು ನಾಕ ಮಕ್ಕಲು
ನಾಕ್ ನಾಕ ಎಲ್ಲ ಪಾಡ ಅಲ್ರರಿ ನಮ್ ಕಡೆ ಯಾರ ಅಡಲಿಿವ ಅವ್ರಿ
ಕಯ ಇದ್ರೆನ್ತ್
ಆ ರ ವೈದ್ಯೂರುವತ
ಹೆಂಗತ್ರಿ
ಚಲತ್ರಿ ಹೆಂಗೆ ಸರಿ ಹಾಗಾದ್ರೆ
ಹೆಂಗ ಅವ್ರರು ಅಕ್ಕಡೆ ಊರ್
ಚಲರ
ದೇವಸ್ಥಾನವಾಳರಿ
ಅವ್ರೀ ದೇವಸ್ಥಾನ ಅವ್ರಿ
ಆಯ್ತ್ರಿ ಚಾವ ಅಜ್ಜ ಐತ್ರಿ
ಅಯ್ಯೋ ಮಜ್ಜ ಐತ್ರಿ ಅಲ್ಲಾ ಬಿಸಲ ಗನಗಣ ತಿರಿಗಡಬಲ್ರಿ ಆರು
ಬೈಂದ್ರ ಏನ್ರಿ
ಎಲ್ಲಾರ ಎಲ್ಲಿಗ್ ಬರಂದ ಇನ್ನು ಇಲ್ಲಿದ್ದೀನಿ
ಹ್ಮ್ ನಿ ಮನೆಗೆ ಎಕಡ ಅಲ್ರಿ
ಯ್ರ
ಸರಿಾನ ಕಳಸರ
ಎಲ್ಲಿ ಸದಿ ಕಲ್ಸಿಲ್ರೀ ನಮ್ಮವರ್ಗ ನಮ್ಮೊಳ್ಗಳೇ ಬೀಳ್ ಬಿದ್ದಾವ್ರಿ ಎಲ್ ಕಂದ್ರ ಕಸ್ತನ್
ಗ ಶತ್ತ ಕುಂತ್್ರ ಕ
ಹ ರ ಸತ್ಯಗೆ ಕತಿ
ಆಯ್ತ್ು ರೀ ನಿಮಬೋದ್ರಿ
ಮೆಕ್ಕ ತನ್ಗ ಹೋಯ್ತನ್ರೀ ನಾವು ನಮ್ ನವರು ಸತ್ಯಗಕೋತಾರೀ
ಹಾ ರೀ ಮನಿ ಕಟ್ಟನ್ೀ
ಆರು
ಮನೆ
ಹ್ಮ
ಕಟ್ಟಲ್ಲನ್ರಿ
ಕಟ್ಟ ನೋಡದವ್ರೀ
ಮ ಮಳೆ ಪೀಳ ಬಂದ್ರ ಹೆಂಗ್ ಮಾಡ್ತಾರಿ
ಹಿಂಗ ಅಲ್ರರಿ ಬಡತನಂದ್ರ ಮಾಡ್ಬೇಕಲ್ರಿ ಯ ಮಾಡತ್ರಿ
ನಾಡ ಬಕ್ರೀ ಎಲ್ಲಾರ್ದಂಂಗಗೆ ಅದ
ನೀವ ಮನಿ ಕಟ್ರಿ ಪಾರದ್ರ ಅಲ್ರಿ ನಾವೇನ್ ಮಾಡಕ್ರೀ
ನಮಂದ ಹಂಗೆ ಅದ ರೀ
ಹ್ಮ
ಸಾಲ ಎಂಬದಿನ
ಹೆಂಗ್ ಸಲ ಇದ್ರಿ ನೀವ್ ಹೆಂಗ್ ಮೂಡಸ್ತರಿವಲ್ಲಾ ಮನಗ್ದ್ದಿವ ಅವಲ್ರಿ
ನಿಮದನ ಕಟ್ಟಾಕ್ ಮು್ತಿರಲ್ರಿೀ ಮನಿ
ಎಲ್ಲಿ ಕೊಟ್ಟ ಅಂದ್ರೆ ಎನ್ನಪ್ಪ ಶೇಡ್ ಸಾಲ ಆದ್ರೆ ಇನ್ನ ಸಾಲ ಮುಚ್ಬೇಕಕ್
ನಾಳೆಗ್ ಬುನದ್ ಕಟ್ನಂದ್ರಿ ಅಳರಿ
ಆ ಪಕ್ಕತ್ ಮಾಡೇನ್ರರಿ
ಹಾ ಗಿರಿನ್ಗೋಯ್ದನ್ರಿ
ಆರು
ಗಿರಾಣಿ ಗಿಟ್ಟು ಬಸಾಕ್ರೀ
ಹೋಗೇನ್ರೀ
ಕಾಲೇಜ್ಗೆ ಹಯ್ದನ್ರ ಕಿ
ಹೋಗಿ ಬಂದನ್ರೀ ಬಾಳ್ಮೆಕ್ಕೊಂತನ್ರಿಿ
ಹೆಂಗ್ ನತರ ಕಡೆ
ಏನ್ ಮಾಡಡಿದ್ರಿ ಓದಬೇಕಲ್ಲ ಅದನ
ಕ್ಲಾಸ್ ಹೆಂಗ್ ನಡದವ್ರ ಅ ಕಡೆ
ಚಲಡದ್ರೀ
ಓ ಹೆಂಗ ಚಲೋ ಳ್ಸ್ತಾರೀ
ಹಾ ಹಓಸ್ತರಿೀ ಬರ್ಬೇಕಲ್ರಿ
ಬರ್ಬ್ರೀ ಮುಂದಿನ ಅವ್ರ ಸಚಿ ಬಂತ ಮನಿ
ಆಚಿಗ ಅಚಿಗಾರೇ ಚೊಲವಸ್ತಾರ
ಉತ್ತ ರಿ ಎಂತ ರಿ ಅಕಡೆ ಅಂಗಾಧರ ವಾತಾವರಣ
ಚಲ ಆದ್ರೆ ವತ
ಮೊರಂ ಬಜ್ಜೆ ಮೊರಂ್ ಬಾರಿ ಐತಂತಲ್ರ ಕಡೆ
ಹೌ ಆರು
ಮೊರಂ ಬಾರಿ ಐತ ಅಂತಲ್ರ ಅ ಕಡೆ
ಚಲ ಐ್ತ್ ರೀ ಈ ಕಡೆ ವಜಾತ್ರಿ ಹ ಹಾ
ನಮಂಬೂಂದ ನಾಯಿ ನೋಡ್ರಿ
ಹಾ ರೀ ಆರಾಮಲ್ರಿ ಎಲ್ಲಾರ
ಆರಾಮ್ರ ಊಟ ಆಯ್ತ ರಿ
ಆಯ್ತ್ ನಂಬದ ನಿಂಬದ್ರಿ
ನಂಬದ ನ್ ಆಗಲ್ರರಿ ಮಾಡಕ್ಬಕ್ರಿ
ಒಯದೀ ಸ್ಕೂಲ್ಗೆ
ಹೋಗ್ಯವ್ರಿ ಒದಿಕ ಅನ್ ಕುಂತೀವಿ
ಹ್ಮ್ ಹ್ಮ್ ಆಯ್ತ್ರಿ ಹಂಗಾದ್ರ
ಮುಂಜೆಲ್ಲ ಓದ ರಿ
ಹ್ಮ ನಾವನು ನೆಸಿಗೆ ಆರ್ ಗಂಟಗ ಹಂಗೆ ಯ್ದು ಒಬ್ಬರಿ ಬರಿ ಬೇಕ್ರಿ ನಿತ್ತಗೊಂಡಾಗ ಬಾಳ ಕಷ್ಟರಿ ಒದ್ಬೇಕಾದ್ರ
ಮುಂಜೆನ ರೀ ಹತ್ತ ಒಳಕ ಇಟ್ಟು ಮಜ ಇಡಬೇಕ್ರೀ
ಹ್ಮ್ ಹ್ಮ್ ಹೌದೇನ್ರಿ ನಿಮ್ಗ ಬಾಳ ಕೆಲ್ಸ ಇದ್ದಂಗ ಅದ ಬನ್ನ ಕೆಲ್ಸದಂಗಾದ್ರೆ ಬಾಳ
ಹ್ಮ ಎಂಡರ ಮಕ್ಕಳ ಹೆಂಗಾರರುಕ್ಕ
ಹ್ಮ ಚಲರೀ ಅವ್ರಗೇನ ಆ ಸರಿ ಅದಕ್ಕೆ ತಕೋತಾರೀ ಅವನು ಹಾ ಆರಾಮಾರ ಆರಾಮ ನಮ್ಮ್ ಅಕ್ಕ ಅರಾಮ ಮಾಳ್ರಿ ಹ್ಮ ಹ್ಮ
ನಿಮ್ಮವರ್ಗ್ರೀ
ಆರಾಮಾರ
ಆರೆ
ಆರಾಮಾರ್ರ
ಹಾರಿ
ಹಾ ನೀವ ನೀವ್ ಆರಾಮ್ದೀರಿ
ನಾವನ್ ಆರಾಮ್ದೀವ್ರೀ
ಹ್ಮ ಅವರಾಮದರ್ ಸಾಕರೆ
ನೀವನ್ ಆರಾಮ ಇರ್ಬೇಕ್ರಿ
ನಾವು ಅಂಗೇರಿ
ಏನ್ ಶ್ರೀಶೈಲಗಾಗ ಅರಾಮೇಲೆ ಅಂತಾರೀ
ಆ ದವಾಖಾನೆ ಹೋಗ್ಯಾರಿ ಅವನಿಗೆ
ಆರಾಮ ಆಗದದ್ರೀ
ಹ್ಮ್ ಆರಾಮ ಆಗೇದ
ಏನ್ ಅಪ್ಪಂಡಸ ಆಪ್ಸರ ಹಕಂದ್ರ ಅಲ್ರಿಂತರಿ
ಹ ರೀ ಅಂದಾರೀ ನಾಳಗ್ ಹೋತಾರೀ ಮತ್ತ ದವಾಖಾನೆ ಹ
ಬಹಳ ಕಷ್ಟ ರೀ
ಬಾಳ ಕಷ್ಟ ಆದ್ರಿ ಮಾಡಸಣ ನೋಡ್ಗಾನ ಇರ್ಲಿ
ಹ
ಹಾ ಸಣ್ಣ ಹುಡುಗಾನ ಮಾಡ್ತರ ಹ್ಮ ಇವತ್ತುಕರ್ಕೊಂಡು ಆಯಿ ಆರಾಮರ ಆಯಿ ಗೆ ನಾಗೇದ
ಊಟ ಪಟ
ಹ ಅವನ ತಾಳ್ರ ಉಂಡರಾಮ ಇರ್ತಾ ಮನೆಯಲ್ಲಿ
ಆರ್ರೀ ಕರೆಂಟ್ ಬಂದ್ರ ಕಡೆ
ಬಂದಾದ ಈ ಕಡೆ ನಿಮ ಕಡೆ
ಬಾ ಬಂದ್ರ ಅದ್ರ ಓದಾ ಕುಂತೀವಿ
ನಾನು ಓದಕ ಕುಂತಿವ್ರಿ
ಆರ್ರೀ
ಹ
ಅರಿ
ಏನ್ ನಡೆದ್ರಿ
ಏನ್ರ ಈ ಕಡೆ ಓದ್ಕ ಕುಂತೀಮಿ ಮ್ಯಾಕ
ಹ್ಮ್ ಆಯ್ತ್ರಿ ಹಂಗಾದ್ರ ಹ್ಮ ನಿಮ್ಮ್ ಅಣ್ಣ ಅವ್ರ ಎಲ್ಲಿರೀ ಹ್ಮ್ ಹ್ಮ್ ಹ ಸ್ಕೂಲ್ ಹೋಗಾಲನ್ರು
ಹೋಯ್ತದ್ರಿ ಬಿಟ್ಟಾರ್ರಿ
ಹೋಗ್ತಿದ್ರು ಬಿಟ್ಟರೆ
ಅರಿ
ಹಾ
ಆಯ್ತ್ರಿ ಗಿಡಗಳು ಹೆಂಗ್ ಬಳಾರ ಕಡೆ
ಹಾ ಚಲೋ ಬೆಳದಾವ್ರಿ ಕ ನಿಮ್ ಕಡಿದ್ರಿ ಏ ಸದಕ್ಕೆ ಒಳಕೊಬಡ್ರಿ ಜಗ್ಗೆ ಬಳತ್
ಓ ರೀ ನಂಬದ್ ನಂಗೆ ಒಳದ್ ನೋಡ್ರಿ
ಹ ಕೆತ್ತಟ್ರ ಬಯಚರಿ ಪರ್ತ್ರರಿ ಅದ ಮನೆ
ಆರ್ರೀ
ಕೆತ್ತ ಅಡ್ರದಾಗ ವ್ಯಾಸರಕಿ ಬರ್ತರಿ
ಅವ್ರೀ ಮಳೆನೆಲ್ಲಾ ನೋಡ್ರಿ ಇಕಡಿ
ಆ
ನಿಮ್ ಕಡೆ ಆದ್ರಿ ಮಳೆ
ಹಾಗಾದ್ರ ಹೆಂಗೆ ಸರ್ ಜೀನ ಜೀನ್ ಹೂದರಕಾದ್ರಿ ಮಾಡ ಹೆಂಗೆ
ಹ ಹಾ ರೀ ನಮ ಕಡೆಗೆ ಏನ ನೋಡ್ರಿ
ಅವಾಗೆ ಮಳೆ ಬರ್ಲಿಲ್ರರಿ ಎಲ್ಲಾ ಪಾರ ಇದ್ದು ಬೇಜಗಳುಾಗಳುು ಮತ್ತೆ ಗ್ಯಾಪ್ ಗ್ಯಾ ಪೂರವ್ರೀ ಮಳೆ ಬರ್ವಲ್ಲ ಅಂತ ಕಾಯ್ ಕೆಮಕೊಂತ
ಹಾ ರಾ
ಹ್ಮ ಹಾ ಹಾ
ಹಾರಿ
ಹ್ಮ ನ್ ನತರ
ಏನಲ್ ನೋಡ್ರಿ ಈ ಕಡೆ ಗೇಟಿಗೆ ಬಂದಾರೀ
ಹ ಹಾ
ಅಂಗಡಿ ಬೆಂದರೆ
ಆಯ್ತಾಯ್ತ್ರಿ ಎನ್ರ ಗಮ್ಮ ಗಮ್ಮಯ್ಯಕ ಬಂದ್ರಿ ಅಂತ
ಆ
ಗಮ್ಮ ಯಾಗ ಬಂದ್ರ ಅಂಗಡಿ
ಆ
ಹ್ಮ್ ಹ್ಮ್ ಹ ಆಯಿತ್ರಿ ಹಾಂಗಾದ್ರ.
ರೈ ಖಟ್ಟೈತಲ್ಲ
ಹ್ಮ ಲ್ಲ್ಮ ಆರು
ಹಲೋ
ಅಲ ಕೇಳಸ್ತಲ್ರಿ ಯಳ್ಸತ್ದನ್ರಿ
ಅಲ
ಕೇಳುಸ್ತಾದ್ರಿ.
ಕೆಳ್ಸ ಈ ಕೆಳ್ಸ ಕುಂತದ್ ಹೇಳ್ರಿ.
ಮಸಾಲ ಹಾಕ್ಬಾಕ್ರಿ.
ಹಾ ರೀ ಮಸಾಲ ಹಾಕ್ ಹಾಕಿರೋಟ.
ಹಾ ಹಾ.
ಇನ್ನೊಂದ್ ಹೊಲ್ಕ್ ಆಗ್ಬಾಕ್ರಿ.
ಆ ರ ಇನ್ನೊಂದ ಹೊಲ್ಕ ಹಾಕ್ಬಾಕೇನ್ರಿ. ಇನ್ನೊಂದ್ ಹೊಲ್ಕ್ ಹಾಕ್ಬೇಕೇನ್ರೀ.
ಹೂ ರೀ ಮಳೆ ಬಂತು ಅಂದ್ರೆ ಅಕ್ತಿವ್ರಿ.
ನಾವ್ನು ಮಳೆ ಬಂತಂದ್ರೆ ಅಕ್ಬೇಕಾಂತ್ ಸಜ್ ಮಾಡವ್ರೀ ಮಳೆ ಬರ ಹೊಲ್ದ ಇದು. ಒಂದೇಲ್ಡ್ ದಿನ ಓದಿರದು ಜೀನಿ ಜೀನಿ ಆತದ್ರಿ.
ಇಕಡೆ ಏನಿಲ್ ನೋಡ್ರಿ ಮಾಡನೇ ಅದ್ರಿ.
ಹೌದ್ರೀ.
ಆ ರೀ.
ಬರಂಗಿಲ್ರಿ ಆದ್ರು ಸ್ವಲ್ಪ ಹಂಗ ಜಿನಿ ಜನಿ ಹೋದ್ರ ಕತ್ ನೋಡ್ರಿ.
ಊಟ ಆಯ್ತಲ್ರಿ.
ಆಯ್ತ್ರಿ ನಿಮ್ದು ರೀ.
ಇನ್ನ ಮಾಡಾಕ್ ಹತೇನ್ರಿ.
ಇನ್ನ ಮಾಡಕತ್ತೆರಿ. ಆಯ್ತ್ರಿ ಹಂಗಾದ್ರ.
ಹಾ ರೀ.
ಏನ್ಮಾಡಕತಿದ್ರಿ.
ಊಟ ಮಾಡಕುಂತಿವ್ರಿ.
ಹಾ ರೀ.
ಊಟ ಊಟ ರೀ. ಕಟ್ ಮಾಡಿದ್ಯಾ.